ಹಲೋ
ಹೇಗಿದ್ದೀರಾ
ಹಾ ಚೆನ್ನಾಗಿದ್ದೀವಿ ನೀವು
ಹ್ಮ್ ಹ್ಮ್ ಚೆನ್ನಾಗಿದ್ವಿ ಊಟ ಆಯ್ತಾ
ಹಾ ಹಾ ಆಯ್ತು
ಏನ್ ತಿಂದ್ರಿ
ಅನ್ನ ಸಾಂಬಾರ್ ನೀವು
ಹೂ ನಾವು ಅಷ್ಟೇ ಅನ್ನ ಸಾಂಬಾರ್
ಇನ್ನೇನು ಸಮಾಚಾರ ಹೇಗಿದೆಜೀವನ
ಚೆನ್ನಾಗಿದೆ ನೀವು ಇದು ಹೊರಗೆ ಊಟ ಎಲ್ಲಾ ತಿನ್ನಕ್ ಹೋಗ್ತೀರಾ
ಹಾ ಹೋಗ್ತಿೀರಿ ಪ್ರಯಾಸ ಅದರ ಜೊತೆ ಮನೆಯ ಅವ್ರ ಜೊತೆ
ತಿಂತೀರಾ ಇಲ್ಲ ಮನೆಗೆ ಪಾರ್ಸೆಲ್ ತಗೊಂಡ್ ಬರ್ತೀರಾ
ಅನಿವಾರ್ಯ ಇದ್ರೆ ಪಾರ್ಸಲ್ ತಗೊಂಬ ಬರ್ತೀರಿ
ಹ್ಮ ಹ್ಮ.
ಊಟ ಕಟ್ಟಸ್ಕೊಡ್ ತರ್ತೀರಿ. ಇಲ್ಲ ಅಂದ್ರೆ ಅಲ್ಲೇ ತಿನ್ಬೇಕ. ಬರ್ತೀರಿ.
ಹ್ಮ. ಯಾಕಂದ್ರೆ ಈಗೆ ಹೇಳು ಗೋ. ತಾ ಈಗ ಅಹ ನಾವು ಅಷ್ಟೇನೆ ಕೆಲವೊಂದು ಸಮಯದಲ್ಲಿ ಏನು ಮಾಡಕ್ಕ ಆಗಲ್ಲ ನಾವು ತರಲೇಬೇಕಾಗಿರೋ ಪರಿಸ್ಥಿತಿ ಬರುತ್ತೆ ಆದ್ರೆ ನಮ್ ಕಡೆ ಇನ್ನುೂ ಸ್ವಲ್ಪ ಬದಲಾವಣೆಗಳಾಗಿಲ್ವಲ್ಲ. ಹ. ಈಗ ನಾವು ಪ್ಲಾಸ್ಟಿಕ್ ಬಳಸಬಿಟ್ಟು ಬಿಸಿ ಬಿಸಿ. ಹಾ ಏನೇ. ಪದಾರ್ಥಗಳಾಗ್ಲಿ ಬಿಸ್. ಬಿಸಿ ಬಿಸಿ ಊಟ ಏನೇ ಆಗಿರ್ಲಿ ಅವರು ನಮಿಗೆ ಏ ಈ ಪ್ಲಾಸ್ಟಿಕ್ ಮುಖಾಂತರ ಕಟ್ಕೊಟ್ಬಿಡ್ತಾರೆ.
ಹಾ ಅದು ನಾವ್ ತಗೊಂಡಬಂದು ತಿಂತೀವಿ ಆತರ ಅ ಇದ ಇದ ಮಾಡ್ಬಾರ್ದು ಆದ್ರೂ ಅನಿವಾರ್ಯ ಇಲ್ದಿರ ನಾವು ಅದನ್ನೇ ಬಳಸ್ತೀವಿ.
ಹೌದೌದು ಅಂದ್ರೆ ಅದ್ರ ಬದ್ಲು ನಾವು. ಬೇರೆ ತರ ಏನಾದ್ರು ಮಾಡ್ಬೋದಾಗಿ. ತು ಬಟ್ ಈಗಿನ ಕಾಲದಲ್ಲಿ ಯಾರು. ಹ್ಮ್ ಈಗ. ಪೇಪರ್ ಯೂಸ್ ಮಾಡ್ಬೋದಲ್ವಾ.
ಬಿಡು ಆದ್. ಈತರ ಎಲ್ಲಾಕ ಮಾಡ್ಬೋದು.
ಮತ್ತೆ ಏನಾದ್ರು ತಗೊಂಡಬರ್ಬೇಕು ಅಂತ್ ಅಂದ್ರೂನು ನಾವು ಪ್ಲಾಸ್ಟಿಕ್ ಕವರನೆ ತಗೊಂಡ ಹೋಗ್ತೀವಿ. ಅದೇ ನಾವು ಬಟ್ಟೆ ಬ್ಯಾಗ್ಗಳು ಮತ್. ಮತ್ತೆ ಈಗ ಆಗಿನ ಕಾಲದಲ್ಲಿ ಗೊತ್ತಾ ಚೀಲಗಳು ತಗೊಂಡ್ ಹೋಗ್ತಾ ಇದ್ರು.
ಹಾ ಹಾ ಗೋಣಿ ಚಿಲ ಚಿಲಾಂತರ್.
ಗೋಣಿ ಚೀಲಾ ತಗೊಂಡೊಂಗ.. ತಾರೆ ಇಲ್ಲ ಬಟ್ಟೆ ಬ್ಯಾಗಗಳು. ತೊಗೊಂಡ ಹೋಗ್ತಾ ಇದ್ರು ಈಗಿನ ಕಾಲ ಹೆಂಗ ಹೆಂಗ್ ಆಗ್ ಹೋಗಿದೆ ಅಂತಂದ್ರೆ ಅದು ಮರು ಬಳಕೆ ಮಾಡಲ್ಲ ಈಗ ಇವಾಗ ಇವಾಗ ನೋಡಿ ಪ್ಲಾಸ್ಟಿಕ್ ತಗೊಂಡ್ರು ಮರು ಬಳಕೆ ಮಾಡ್ಬಹುದು ಅಂದ್ರೆ ಪ್ರತಿ. ಇನ್ನೊಂದ್ಸರಿ ಮತ್ತೆ ಬಳಕೆ ಮಾಡ್ಬೋದು.
ಆ ಕೆಲುವ ಕೆಲುವೊಂದು ಮಾಡ್ಬೋದು ಕೆಲುವೊಂದ. ಅದು ಮಾಡಕ್ಕ ಆಗಲ್ಲಾ. ಇವಾಗ ಏನಿದು ತಟ್ಟೆ ಬ್ಲೋ ಗ್ಲಾಸ್ ಬುಡು ಆತರ ಮಾಡ್ಬೋದು ಇವಾಗ ಮಾಮೂಲಿ ಬೇರೆ ಕೊಡ್ತಾರಲ್ವಾ ಆ ತರದೀಲ್ಲಾ. ಬೇರೆ ಬೇರೆ ತರ ಬರುತ್
ಈಗ ಕೆಲವೊಂದು ತುಂಬಾ ಇದ್ರ ಅಂದ್ರೆ ಈಗ ಕೆಲ್ವೊಂದ್ ಕಡೆ ಬದಲಾವಣೆ ಮಾಡ್ಬೊದ್ ಈಗ ದೇವಸ್ಥಾನದಲ್ಲಿ ಊಟ ಪ್ರಸಾದ ಹಂಚವಾಗೊ ಅಷ್ ತಣೆ ಪ್ಲಾಸ್ಟಿಕ್ ಕಪ್ ಪೊಗಳೆ ಆಗ್ಲಿ ಇಲ್ಲ ಪ್ಲಾಸ್ಟಿಕ್ದು ಏನೇ ಪ್ಲಾಸ್ಟಿಕ್ ತಟ್ಟೆಗಳು. ಈ ತರ ಅದ್ರಲ್ಲಿ ಕೊಟ್ಬಿಡ್ತಾರೆ.
ಹ್ಮ್
ಹ್ಮ್ ಆದ್ರೆ ನಮ್ಗೆ ಇದ್ರಿಂದ ತುಂಬಾ ದುರುವೋಪಯೋಗಗಳಿದೆ ನಮ್ಮ ಎಲ್ ಅಂದ್ರೆ ನಮ್ಮ ಆರೋಗ್ಯಕ್ಕೂ ತುಂಬಾ.
ನಾ ಅ ಪ್ಲ ಅದುನ್ನೆ ತಗೊಂಡ್ ಹೋಗಿ. ಕೆರೆಗಳ್ಗೆ ಹಾಕ್ತಾರೆ. ಅವಾಗ ಚ್. ತಾ ಆಗುತ್ತೆ.
ಮತ್ತೆ ಕಸನೂ ಅಷ್ಟೆ ಪ್ಲಾಸ್ಟಿಕ್ ಕವರ್ ಅಲ್ಲಿ ಇದ್ ಮಾಡ್ಬಿಟ್ಟು ಎಲ್ಲಿಂದಲ್ಲೇ ಎಸೆದ್ ಬಿಡ್ತಾರೆ ಈಗ ಏನಾಗುತ್ತೆ ಗೊತ್ತಾ ಎಲ್ಲಿಂದಲ್ಲೇ ಪ್ಲಾಸ್ಟಿಕ್ ಎಸಿಯೋದ್ರಿಂದ ರೋಡ್ ಸೈಡ್ ರೋಡ್ ಕಡೆ ಎಲ್ಲಾ ಎಸ್ಯೋದ್ರಿಂದ. ಈಗ ನಾಯಿಗ್ಳು ಬೆಕ್ಕುಗ್ಳು ಈ ಆಹ ಹ ಇವ್ರೆಲ್ಲಾ ಅಂದ್ರೆ ಈ ಪ್ರಾಣಿ. ಇಲ್ಲೆಲ್ಲ ಏನ್ ಆಗುತ್ತೆ ಅಂತಂದ್ರೆ ಆ ರೋಡ್ ಕಡೆ ಏನಾದ್ರು ಆಹಾರ ಸಿಗುತ್ತೇನೋ ಅಂತ ಹೋಗ್ತಾರೆ ಅವ್ರಿಗ್ ತುಂಬಾ ಅಶ್ವಾದ ಕಾರಣ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಆ ಪ್ಲಾಸ್ಟಿಕ್ ನೇನೆ ಅಹ ಅದ್ರೊಳಗೆ ಏನಾದ್ರು ಆಹಾರ ಇರೋದು. ಅದಕ್ಕೆ ಅದೇನದು ಸುವಾಸನೆ ಬಂತು ಅನ್ಕೋ ಅವ್ರ ಏನ್ ಮಾಡ್ತಾರೆ ಆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ನ ಹಾಗೆ ತಿನ್ಬಿಡ್ತಾರೆ ಸೊ ನಾವ ಅಂದ್ರೆ ಹೆಂಗ ಅಂದ್ರೆ ನಮಗ್ ಮನುಷ್ಯರಿಗೆ ಅಷ್ಟೇ ಅಲ್ದೆ ಪ್ರಾಣಿಗ ಗು ತುಂಬಾ ಇದಾಗತ್ತೆ ತೊಂದರೆ ಆಗತ್ತೆ ನಾವಾದ್ರೆ ನಮ್ಗ್ ಗೊತ್ತಿಲ್ಲ ಇರುತ್ತೆ ಪ್ಲಾಸ್ಟಿಕ್ ಅಲ್ಲಾ ಇದನ್ನ ನಾವು ಉಪಯೋಗ ಮಾಡ್ಬಾರ್ದ ದು ಇದನ್ನ ಬಿಚ್ಚಿ ತಿನ್ಬೇಕು ಅಂತ ಗೊತ್ತಿರುತ್ತೆ ಆದ್ರೆ ಅವ್ರಗಾದ್ರೆ ಗೊತ್ತ. ಇರಲ್ಲ ಅವ್ರರು ಏನೇ ಮಾಡಿದ್ರು ಕೈಯ್ಯಲ್ಲಿ ಮಾಡಲ್ಲ
ಬಯಯ ಮಾಡ್ಕ ನಮ್ಮಿಂದ ಅವ್ರಿಗೂ ತೊಂದರೆ ಆಗುತೆ
ಮೊನ್ನೆ ನಾನು ನೋಡ್ದಂಗೆನೆ ಆಹ ಹಸುಗಳ ಇರ್ತ್ತಲ್ಲ ಹಸುಗಳು ಒಳಗ್ ತಿಂದಬಿಟ್ಟು ಪಾಪ ಅದಕ್ಕೆ ಆಹ ಜೀರ್ಣಕ್ರಿಯೆ ಆಗದಿದ್ದ
ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗ್ ಎ ಅವುಗೆಲ್ಲ ಪಾಪ. ಹೆಂಗೆ.
ಅಂದ್ರೆ ನಮಿಗ್ ಗೊತ್ತಿರುತ್ತೆ ನಾವ್ ಇಂತದ್ದೆ ತಿಂದಿದ್ದೀವಿ ನಾವ್ ಇದನ್ನೇ ಮಾಡಿದೀವಿ ಅಂತ. ನಂಗ್ ಹೇಳ್ಬೋದು. ಆದ್ರೆ ಅವ್ರ್ ಹೇಳಕಗಲ್ಲ ಪಾಪ. ಅಂದ್ರೆ ನಾವ್ ಉಪಯೋಗ ಮಾಡ್ತೀವಿ ಉಪಯೋಗ್ ಉಪಯೋಗ ಮಾಡೋದ್ರಿಂದ ನಾವ್ ಏನ್ ಮಾಡ್ಬೋದು ಅಂದ್ರೆ ಅದನ್ನ ಸುಟ್ಟಾಕುದ್ರೂನು ಅಷ್ಟೇನೆ ತುಂಬಾ ಆಹ ಕೆಮಿಕಲ್ಸು ಇವೆಲ್ಲಾ ಹೊರ ಬರುತ್ತಲ್ವಾ ಅದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಹಾಗಂತ ನಾವ್ ಸುಟ್ಟ ಹಾಕಕೂ ಆಗಲ್ಲ. ಹಾಗಂತ ನಾವ್ ಬಿಸಾಕಿದ್ರು ಏನೋ ಒಂದು ತೊಂದರೆ ಅದರಿಂದ
ಹಾ ಅವೆಲ್ಲ ಮೂಖ ಪ್ರಾಣಿಗಳಲ್ಲ ಅವಕೇನು ಗೊತ್ತಾಗಲ್ಲ ಹ ಅದಕ್ಕ ಅದಕ್ಕೆ ನಾವೇ ಜಾಸ್ತಿ ಎಚ್ಚೆತ್ಕೊಂಡು
ನಾವೇ ಏನ್ ಮಾಡ್ಬೇಕು ಅಂತಂದ್ರೆ ಈಗ ಹೊರಗ ಹೋದಾಗ ಅ ಬಟ್ಟೆ ಬ್ಯಾಗು ಇಲ್ಲ ನಾವ್ ಗೋಣಿ ಚೀಲ ಎಲ್ಲಾ ಈಗಿನ ಕಾಲದಲ್ಲಿ ಯಾರು ತಗೊಂಡ್ ಹೋಗೋಲ್ಲ ಬಿಟ್ಟುಬಿಡಿ ಬಟ್ಟೆ ಬ್ಯಾಗ್ ಉಪಯೋಗ ಮಾಡಬೋದು ಅ ಬಟ್ಟೆ ಬಟ್ಟೆಯಿಂದ ತಯಾರಿಸಿದ ಬ್ಯಾಗು ಇಲ್ಲಾ ಈಗ ಪ್ರಸಾದ ಕೊಡೋ ಪ್ರಸಾದ ಕೊಡೋ ಕಡೆ ಎಲ್ಲ ನಾವು
ಎಲೆಗಳು ಇರುತ್ತವೆ ಎಲೆಗಳ ತರ ಆತರಾ ತಕ್ಕೂಡ ಬಂದು ಅಂದ್ರು, ಇವಾಗ ದೊಡ್ಡ ದೊಡ್ಡ ಬಂದ್ಬಿಟ್ಟು ಬಟ್ಟೆ ಅಂಗಡಿಗಳಿಗೂ ಹೋದ್ರುನು ಅಷ್ಟೇ ಅವರುನು ಪ್ಲಾಸ್ಟಿಕ್ ಬ್ಯಾಗ್ ಕೂಡುತ್ತಾರೆ
ಈಗ ಕೆಲವೊಂದ ಕಡೆ ಎಲ್ಲಾ ನೋಡಿದೀರಾ ಚಾ ಚಾ ಮಾಡುತ್ತಾರೆ ಚಾ ಮಾಡಬಿಟ್ಟು ಪ್ಲಾಸ್ಟಿಕ್ ಇದ್ರಲ್ಲಿ ಕೊಡಲ್ಲಾ ಈಗ ಸ್ವಲ್ಪ ಸ್ವಲ್ಪ ಬ ಬದಲಾವಣೆಗಳು ಅಂದ್ರೆ ಕೆಲವೊಂದ ಕಡೆ ಮಾತ್ರ ಬದಲಾವಣೆಗಳು ಬಂದಿದೆ. ಎಲ್ಲಾ ಕಡೆನೂ ಅಲ್ಲ ಅಹಾ ಇದು ಮಣ್ಣಿನ ಮಡಕೆ ಬರುತ್ತೆ ನೋಡಿ ಅದರಲ್ಲಿ ಚಹಾ ಹಾಕಬಿಟ್ಟು ಕೊಡ್ತಾರೆ ಈಗ ಈಗ ನಾನ್ ನೋಡಿರುವ ಕೆಲವು ಅಂಗಡಿಯಲ್ಲಿ ಮಾತ್ರ ಇದು ನಡೀತಿದೆ ಅಷ್ಟೇ ಹಲೋ ಕೇಳಿಸತ್ತಿದೆಯಾ ಹಲೋ
ಹಾ ಹೇಳಿ
ಹಾ ಅಂದ್ರೆ ನಾನ್ ನೋಡಿದಂಗೆ ಕೆಲವೊಂದು ಕಡೆ ಚಾ ಮಾಡ್ತಾರಲ್ಲ ಚಾ ಮಾಡಿದಾಗ ಈಗ ಪ್ಲಾಸ್ಟಿಕ್ ಕಪ್ಪಗಳಲ್ಲಿ
ಕೆಲವೊಂದ ಕಡೆ ಮಡಕೆಯಲ್ಲಿ ಕೊಡ್ತಾರೆ
ಈಗ ಸ್ವಲ್ಪ ಬದಲಾವಣೆ ಆಗಿದೆ ಕೆಲವರು ಅಂದ್ರೆ ನಮ್ಗೆ ಈಗ ನಮ್ಗೆ ಶಿಕ್ಷಣ ಹೊಂದಿದ್ದೇವಿ ನಮಗೆ ಗೊತ್ತಿರುತ್ತೆ ಈ ತರಾ ನಾವು ಬದಲಾವಣೆ ಮಾಡಬೇಕು ಅಂತ, ಅಂದ್ರೆ ನಾವು ಅಷ್ಟೇ ನಾವ್ ಗೊತ್ತಿರೋ ವಿಷಯನ ಒಂದ್ ಸ್ವಲ್ಪ ತಿಳಿಸಿದ್ರೆ ಅವರು ಕೂಡ ಬದಲಾವಣೆ ಮಾಡ್ಕೊಂತಾರೆ ಈಗ ಅವ್ರು ಅವರು ಒಂದ ಸ್ವಲ್ಪ ಅದರ ಬಗ್ಗೆ ಶಿಕ್ಷ ಶಿಕ್ಷಣೆ ಪಡೆದಿರುತ್ತಾರೆ ಇಲ್ಲ ಪ್ಲಾಸ್ಟಿಕ್ ಸೇವನೆ ಮಾಡುವುದರಿಂದ ಅವರಿಗೂ ಏನು ತೊಂದರೆ ಆಗಿರುತ್ತೆ ಅದಕ್ಕೆ ಆ ಬದಲಾವಣೆ ಮಾಡಿದಿದ್ದಾರೆ ಅವರ ಮಣ್ಣಿನ ಮಡಿಕೆಯಿಂದ ಏನೇ ಆಗ್ಲಿ ಇದು ಚಾ ಕೊಡೋದಾಗ್ಲಿ ಮತ್ತೆ ಕಾಗದ ವಸ್ತುಗಳನ್ನು ಬಳಸಿದ್ರೆ ತುಂಬಾ ಉಪಯೋಗ ಇರುತ್ತಲ್ವಾ ನಮಗೂನು ಇದರಿಂದ ನಮ್ಮ ಪರಿಸರಕ್ಕೂ ತುಂಬಾ ಇದಾಗುತ್ತೆ
ಹ ಹೌದು ಹೌದು ಆದಷ್ಟು ನಾವು ಪ್ಲಾಸ್ಟಿಕ್ ನನ್ನು ನಿಷೇಧಿಸಬೇಕು ಒಬ್ಬರು ವಿಷಯ ಅಂದ್ರೆ ಎಲ್ಲಾರೂ ನಿಷೇಧಿಸುತ್ತಾರೆ
ಹೌದು ಹೌದು
ಉಪಯೋಗಿಸ್ತಾರಲ್ಲ ಬಿಡು ನಾವು ಉಪಯೋಗಿಸೋಣ ನಾವೇನ್
ಅಂದ್ರೆ ನಾವು ಸುಡೋದ್ರಿಂದ ಏನಾಗುತ್ತೆ. ತೆಂತ್ತಂದ್ರೆ ಈಗ. ಆರೋಗ್ಯ ಸಮಯ ಹ ಸಮಸ್ಯೆ ಬಂದ್ಬಿಡುತ್ತೆ ಹ್ಮ್ ಉಸಿರಾಟ ತೊಂದ್ರೆ ಆಗುತ್ತೆ ಹ್ಮ್.
ದಿಂದನು ನಮ್ಗೆ ಹಾನಿಕರ.
ಹ್ಮ್ ಅದೇ. ಆಹ ಜಲಕಾರಗಳ ಸ ಅಂದ್ರೆ ನಮಿಗೆ ಒಂಥರ ಅದುನ್ನ ನೀರಿಗ್ ಹಾಕ್ದಾಗೂ ಅಷ್ಟೆ ಅದು ಏನಾಗತ್ತೆ ಅದು ಮೇಲೇನೆ ತೇಲ್ತಾ ಇರತ್ತಲ್ವಾ ಅದು ಒಳಗ್ ಹೋಗಿರಲ್ಲ ನದಿ ಎಲ್ಲ ಅದನ್ನ ಸ್ವೀಕರ್ಸಲ್ಲ ಅದ್ರಿಂದ ಅದು ಪ್ಲಾಸ್ಟಿಕು ಇದ್ ಇದು ಇದು ಇದ್ದು ಕೊಳ್ತೋಗಿ ಕೊಳ್ತೋಗಿ ಏನಾಗುತ್ತೆ ಅಂದ್ರೆ ನಮ್ಗ್ ನೀರ್ ಕೂಡ ಸುವಾಸನೆ ಅಂದ್ರೆ ಈಗ ನೀರಿನ ವಾಸ್ನೆ ಬಂದ್ಬಿಡುತ್ತೆ ದುರಸುವಾಸನೆ ಬರುತ್ತೆ ನೀರಲ್ಲ ಹಾಕದಾಗ ಆಗ್ಲಿ ಈಗ್ ಏನೇ ಮಾಡಿದ್ರೆ ಆಗ್ಲಿ. ಅಂದ್ರೆ ಪ್ಲಾಸ್ಟಿಕ್ನ ಒಂದ್ ಸ್ವಲ್ಪ. ಯಂತ್ರದಿಂದ ಉಪಯೋಗ್ಸಿದ್ರೆ ನಮ್ಗೂ ನಮ್ ಆರೋಗ್ಯಕ್ಕೂ ಎಲ್ಲಾ ಒಳ್ಳೇದಲ್ವಾ.
ಹಾ.
ಹ್ಮ್ ಅಂದ್ರೆ ನಮ್ ಸಮಾಜದಲ್ಲೂ ಅಷ್ಟೇ ಮುಕ್ತಿ ಇನ್ನೂ ಬಂದಿಲ್ಲ ಅಂದ್ರೆ ಸಮ ನಮ್ ಸಮಾಜದಲ್ಲಿ ಪ್ಲಾಸ್ಟಿಕ್ ಬದಲಾವಣೆ ಮಾಡ್ಬೇಕು ಬದಲಾವಣೆ ಮಾಡಿದ್ರೆ ನಾವು ಸ್ವಲ್ಪ ಇನ್ನುೂ ಚೆನ್ನಾಗಿರ್ಬೋದು ನಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲ ಕಮ್ಮಿ ಆಗತ್ತೆ.
ಹಾ ಖಂಡಿತ ಪ್ಲಾಸ್ಟಿಕ್ ಎಷ್ಟು ಉಪಯೋಗಿಸ್ತೀರೋ ಕಡಿಮೆ ಮಾಡ್ತೀರೋ ಅಷ್ಟು ಒಳ್ಳೆ. ಅದು ನಮ್ಗೆ.
ಹ್ಮ್ ಈಗ ಎಲ್ಲೋದ್ರು ಪಾರ್ಸೆಲ್ ತರೋದು ಅದನ್ನ ತರೋದು ತಿನ್ನೋದು.
ಹಾ ಅದನ್ನ ನಾವು ಬಿಸಾಕದು.
ಹ್ಮ ಅದನ್ನ ನಾವು ಹಂಗೆ ಬಿಸಾಕ್ ಹ್ಮ್ ಬಿಸಾಕ್ತಿವಿ. ಹ ಅಂದ್ರೆ ನಾವು ತಿನ್ನೋದು ನಮ್ ಹೊಟ್ಟೆ ಹಶುವು ಅಷ್ಟೇ ನೋಡ್ಕೊಂತೀವಿ ಅದ್ರಿಂದ ಏನಾಗತ್ತೆ ಅನ್ನೋದು ನಮಗೆ ಅದ್ರಿಂದ ಏನಾದ್ರು ಪರಿಣಾಮ ಬಂದಾಗೆ ನಮಗ್ ಅರ್ಥ ಆಗುತ್ತ ಅಲ್ಲಿ ತನಕಾ ನಮಗೆ ಬಿಡು ಏನಾಗತ್ತೆ ಬಿಡು ಏನಾಗಲ್ಲ ನಮಗ್ ಅವಗ ಅನ್ಸುತ್ತೆ ನಾವ್ ಒಬ್ಬ್ರೇ ಬದ ಬದ್ಲಾವಣೆ ಮಾಡಿದ್ರೆ ಏನು ಬದ್ಲಾಗಲ್ಲ. ಇವೆಲ್ಲಾ ಬರುತ್ತಲ್ಲ. ಅಂದ್ರೆ ಅದು ಪ್ಲಾಸ್ಟಿಕ್ ಇರೋದ್ರಿಂದ ತುಂಬಾ ಅದು ವಿಷ ವಿಷ ಆ ತರ ತಯಾರಾಗೋಗ್ಬಿಡುತ್ತೆ ಈಗ ಸುಟ್ಟರು ಅಷ್ಟೇ ಅದ್ರಿಂದ ಎಷ್ಟು ಸುವಾಸನೆ ಬರುತ್ತೆ ಹೇಳು ತುಂಬಾ ಸುವಾಸ ನೆ ದುರು ಸುವಾಸನೆ ಎಲ್ಲಾ ಬರುತ್ತೆ ಅದ್ರಿಂದ..
ಹಾ ಒಂಥರ ಕೆಟ್ಟ ವಾಸನೆ ಬರುತ್ತೆ ಆದ್ರಿಂದ
ಹ್ಮ ನೀವು ಇನ್ ಮೇಲಿಂದ ಪ್ಲಾಸ್ಟಿಕ್ನೆಲ್ಲ ಬೆಳಸ್ಬೇಡಿ. ಸರಿನಾ.
ಹಾ ಆದಷ್ಟು ನಾವು ಉಪ್ಯಯೋಗಸ್ಬಾರ್ದು ಒಬ್ಬರಿಂದ ಉಪಯೋಗ್ಸದು ಬಿಟ್ರೆ ಎಲ್ಲರೂ ಉಪಯೋಗಸ್ದಿರಾ ಎಲ್ಲರೂ ಇರುತ್ತಾರೆ.
ಹ್ಮ್ ಅಂದ್ರೆ ಇವಾಗ ನೀವು ಉಪಯೋಗಿಸ್ತಿದೀರಾ ಅನ್ಕೊಳ್ಳಿ ನಿಮ್ಮ್ ಅಕ್ಕಪಕ್ಕ ಯಾರಾದ್ರು ನಿಮ್ಮನ್ನ ನೋಡಿ ಅನ್ಕೊಂಡ ನಿಮ್ಮನ್ನ ನೋಡಿ ಕಲ್ಯೋ ಅಂತವ್ರು ತುಂಬಾ ಜನ ಇರ್ತಾರೆ. ಅಂದ್ರೆ ಈಗ ಅವ್ರ್ ಬಂದ್ ನಿಮನ್ ಕೇಳ್ದಾಗೆ ಆಗ್ಲಿ ನೀವ್ ಹೇಳ್ತೀರಾ ಅನ್ಕೊಳಿ ನೀವ್ ತುಂಬಾ ಅದರ ಬಗ್ಗೆ ಅವ್ರ್ ಗೆಳ್ದಾಗ ಅವ್ರ್ ಏನ್ ಮಾಡ್ತಾರೆ. ಓ ಹೌದಲ್ವಾ ನಿಜ ಅಂದ್ರೆ ಕೆವುವ್ರಗೆ ತಿಳ್ದಿರತ್ತೆ ಕೆಲವ ತಿಳ್ದಿರ ಇರೋರು ಕೂಡ ಇರ್ತಾರಲ್ಲ ಅವ್ರಗ್ ಸ್ವಲ್ಪ ಉಪಯೋಗ ಆಗತ್ತೆ ಈಗ ನೀವು ಬದ್ಲಾವಣೆ ಮಾಡಿದ್ರೆ ನಾನು ಬದ್ಲಾವಣೆ ಮಾಡಿದ್ರೆ ನಮ್ ಸುತ್ತಮುತ್ತ ಇರೋ ಜನಗಳೆಲ್ಲ ಬದ್ಲಾಗ್ತಾರೆ.
ಹೌದು ಹೌದು ಆದಷ್ಟು. ಪ್ಲಾಸ್ಟಿಕ್ನ ನಾವು ನಿದ್ಷ್ ನಿಷೇದಿಸೊಣ. ಯಾವಾಗ್ಲೂ ಬಟ್ಟೆ ಕವರ್ಗಳು ಮತ್ತೆ.
ಕವರಗಳು ಈ ತರ ಬೇರೆ ತರ ಇದು ಬಾಳೆ ಹೆ ಎಳೆಗಳು ಅಡಿಕೆ ಎಳಗಳು ಉಪಯೋಗ್ಸೋಣ. ಸರಿನಾ ಹ್ಮ್ ಸರಿ.